ಹಲೋ -ಹಲೋ ಬ್ರೋ ಯಾರು ಬ್ರೋ ನೀವು, -
ಗಂಗರ್ ಅಂತ ಮಾತಾಡ್ತಿದ್ರು ಬ್ರೋ ಹೂ ಬ್ರೋ
ಆ ನಿಮ್ಮ ಹೆಸರು ಬ್ರೋ
ಬ್ರೋ ನಮ್ಮ್ ಹೆಸರು ಸೂರಾಜ್ ಅಂತಾ ನಿಮ್ ಹೆಸರೇನು ಬ್ರೋ
ನಮ್ಮ್ ಹೆಸರು ಭೀಮನಗೌಡ ಅಂತ
ಆ ಹೇಳಿ ಬ್ರೋ
ಅದೇ ಬ್ರೋ ನಿಮ್ಮ್ ಹತ್ರ ಬಾಳ ಇದು ಶ್ರೀಮಂತ್ರ ಅಂತಲ್ ಬ್ರೋ ನೀವು
ನಾವೆಲ್ಲ ಬಡವ್ರು ಬಂದಿವಲ್ಲ ದುಡಿಯೋಕೆ ಬಂದೀ ಶ್ರೀಮಂತ್ರು
ಹೌದ ಬ್ರೋ ಕಡೆ ನಿಮ್ ಕಡೆ ಒಂದ್ ಕೆಲ್ಸ ಇದ್ರೆ ನೋಡಿ ಬ್ರೋ ನಾವು ಬಿಸಿನೆಸ್
ನಮ್ ಕಡೆ ಯಾವಾಗ ಕೆಲಸ ಇಲ್ಲ ಬ್ರೋ ಕೆಲಸ ಇದ್ರೆ ಹೇಳ್ತಿನಿ ತಗೋ ಬ್ರೋ
ಅಲ್ಲಿ ಕೇಳಸ್ತದೆ
ಆಯ್ತ್ ಬ್ರೋ ಮತ್ತೆ ಏನ್ ಹೇಳ ಬ್ರೊ
ಅದೇ ಬ್ರೋ ನಿಮ್ ಕಡೆ ಒಂದ್ ಯಾವದರ ಕೆಲ್ಸ ಇದ್ರೆ ಹೇಳಿದ್ರೆ ನಿಮಗ ಒಂದು ಪುಣ್ಯ ಬರ್ತದೆ ಅದೇ ಬ್ರೋ ಏನಾದರೂ ಕೆಲಸ ಇದ್ರೆ
ಹಾ ಹೇಳ್ ಬ್ರೋ ಕೆಲಸ ಇದೆ ಬ್ರೋ
ಯಾವುದು
ಯಾವದು ಅಂದ್ರೆ ಬ್ರೋ ಡೈರಿ ಡೈರಿ ಅಲ್ಲಿ ಇದೆ ಬ್ರೋ
ಡೈರಿ ಹಾಲ್ ಹಾ
ಹ್ಮ್ ಬ್ರೋ ದಿನ ಡೈರಿ ಡೈರಿ ಹಾಲು ಹಾಕಬೇಕು ಬ್ರೋ ಪ್ಯಾಕಿಂಗ್ ಮಾಡ್ಬೇಕು ಮತ್ತೆ ಐಸ್ ಡೈಲಿ ಊಟ ಮಾಡ್ಬೇಕು ನಿನಗೆ ಊಟ
ಹಾ ಬ್ರೋ ಮತ್ತ
ಮತ್ತೆ ಕೆಲ್ಸ
ಹಾ ಹಾ ಎಷ್ಟು ಕೊಡ್ ಬ್ರೋ ಪಾಗರ ತಿಂಗಳಿಗೆ
ತಿಂಗ್ಲಿಗೆ ಹದ್ನೆಂಟ್ ಸಾವಿರ ಓಟಿ ಮಾಡಿದ್ರೆ ಇಪ್ಪತ್ತು ಸಾವಿರ ಕೊಡ್ತರ್ ಬ್ರೋ
ತಸಿಗೆ ಅಲ್ಲ ತಿಂಗ್ಳಿಗೆ ಹದ್ನೆಂಟು ಸಾವಿರ
ಹಾ ಓಟಿ ಮಾಡ್ರೆ ಇಪ್ಪತ್ತು
ಹ ಊಟ ಅವರು ಊಟ ಎಲ್ಲಾ ಯಾರ್ ಕಡೆ ಬ್ರೋ
ಬ್ರೋ ಅವ್ರ ಕ ನಮ್ ಕಡೆನ ಇರುತ್ತ ಬ್ರೋ ಹಾ ಅಂದ್ರೆ ಮುಂಜ್
ಹ ಮತ್
ಆರಕ್ ಬಂದು ಎರಡಕ್ ಬಿಡ್ಬೇಕ್ ಬ್ರೋ
ಆರಕ್ ಬಂದು ಎಡುಕ್ಕೆ
ಹೂ ಬ್ರೋ
ಬ್ರೋ ನಾವು ಬರ್ತೆೇವೆ ಸ್ವಲ್ಪ ಹೇಳ್ಬೇಕ್ ನೋಡಿ
ಹಾ ಹೇಳ್ತೀವ ತಗೋ ಬ್ರೋ ನಿಮ್ ಕಡೆಯ ಏನ್ ಕೆಲ್ಸ ಇರ್ತ ಬ್ರೋ
ನಮ್ ಕಡೆ ಇಲ್ಲಾ ಬ್ರೋ ಅದಕ್ಕೆ ನಿಮ್ಗೆ ಹೆಚ್ಚಿದ್ದೇವೆ ನಾವು
ನಿಮ್ ಕಡೆ ಕೃಷಿ ಎಲ್ಲಾ ಮಾಡ್ತಾರಾ ಬ್ರೋ
ಅಕ ಪಕ ಹಾ ಬ್ರೋ ಹಾ ವೋ ಮತ್ತೆ ನಿಮ್ ಕಡೆ ಕೆಲ್ಸ ನೋಡಿದ್ರೆ ನಮ್ಮ ಮನೆಯಲ್ಲಿ ಭಯ ಕೂತಿದ್ದಾರೆ
ನಮ್ ಕಡೆ ಕೆಲ್ಸ ಎಲ್ಲ ಚೆನ್ನಾಗಿರುತ್ತೆ ನಿಮ್ ಕಡೆ ಕೆಲ್ಸ ಇದಾವ ಬ್ರೋ?
ಮಂತ್ ನಮಗ್ ಇರ್ಲಾರದಕ ನಿಮಗ್ ಕೆಲಕತ್ತಿನಿ ಬ್ರೂನಾವಾ
ನಾವು ಕೃ ಕೃಷಿ ಕರೆ ಬ್ರೋ ನಿಮ್ದ ಕೃಷಿ ಆಯ್ತ ಅಲ್ವ
ನಮ್ದು ಎರಡ್ ಎಕರೆ ಕೃಷಿ ಐತ್ ಬ್ರೋ ಅದಕ್ಕೆ ನೀ ಮಾಡದ ಆಗಲ ಕೃಷಿ ಸುಮ್ ಯಾವದಾರ ಡೈರಿ ಪೀರಿ ಹಾಲ್ನಾಗ್ ಹಂತಲ್ಲಿ ಸೇರ್ಕೊಂಡು ಬಿಡು ಅನಾತಾರ್ ಬ್ರೋ
ಹೂ ಹಾಲ್ ನಾಗೆಲ್ಲ ಕಷ್ಟ ಇದೆ ಬ್ರೋ ಇಲ್ಲಿನು
ಅದಕ್ಕೆ ಎಷ್ಟೇ ಕಷ್ಟ ಇರ್ಲಿ ಬ್ರೋ ಇಲ್ಲಿಕ್ಕಿನ ಕಷ್ಟ ಅಲ್ಲಿ ಇರ್ತದ ಇಲ್ವ ಅಲ್ಲ
ಹೌದಾ ಬ್ರೋ
ಹಾ ಮನೆಯಲ್ಲಿ ತುಂಬಾ ಬೈತಾರೆ ಹೊಡೀತಾರೆ ಆ ಬ್ರೋ
ಹೂ
ಅದೇ ಬ್ರೋ ನಿಮ್ ಅದೇ ನಿಮ್ಗೆ ಕೆಲ್ಸದ ಬಗ್ಗೆ ಹಚ್ಚಿದೆೆ ನಾನು ಹಾ ಕೆಲ್ಸ ಬೇಕಾಯ್ತು ನಮ್ಗೆ ಈಗ ಅರ್ಜೆಂಟ
ಹೂ ಬ್ರೋ
ಅದಕ್ಕೆ ನಿಮ್ಗೆ ಎತ್ತಿದೇ ಬ್ರೋ ಕೆಲ್ಸ ಅಂತ್ರು ಬಾಳ ಬಿಕ್ಕಟ್ಟಿಲ್ಲಲ್ ಬ್ರೋ ಕೆಲ್ಸ ಬಾಳ ಕದೆ ಇಲ್ಲ ಅಲ್ವಾ
ಬಾಳ ಕಠಿಣ ಇತ್ತು ಊರಲ್ಲಿ ಕೆಲ್ಸ
ಕಠಿಣ ಆಯ್ತಾ
ಹು ಬ್ರೋ
ಹ್ಮ ಬೆಳಿಗ್ಗೆ ಆರಕ್ಕೆ ಹೋಗೋದು ಎರಡು ಗಂಟೆಗೆ ಬರೋದ
ಹು ಬ್ರೋ ನಿಮ್ ಕಡೆ ಎಲ್ಲ ಗಾಡಿ ರಿಪೇರ್ ಮಾಡೋರು ಇದ್ದಾರಾ ಬೈಕ್
ಬ್ರೋ ನಮ್ಮ ಕಡೆಗೆ ಇದ್ದಾರೆ
ತಿಂಗ್ಳಿಗೆ ಹದ್ನೈದು ಸಾವಿರ ಸ್ಯಾಲರಿ
ಹ ನಿಮ್ ಕಡೆ
ಹು ಆದ್ರ ಹ ನಾವವು ಕೊಡ್ತೀವಿ ಕೆಲ್ಸ ಕೊಡ್ತೀವಿ ಕಂಡೀಷನ್ ಮಾಡ್ಬೇಕ ಗಾಡಿ
ಹಾ ಹ ಹೇ ಹೇ ಅದೇ ಬೇಕ ಈ ಕೆಲ್ಸದವ್ರು ಬೇಕಾ ನಿಮ್ಗೆ ನಿಮಗೆ
ಹಾ ನಮ್ಗೆ ಬೇಕ ಬೇಕು ನಿಮ್
ಎಷ್ಟು ಜನ ಬೇಕು ನಿಮ್ಗೆ
ನಮ್ಗೆ ಒಂದು ಎರಡ್ ಮೂರ್ ಜನ ಬೇಕು
ಎರಡು ಮೂರ್ ಜನ ಯ ಯಾವಾಗ ಬರಂದು ಹೇಳಿ ಬ್ರೋ ನಾವು ಅವಾಗ ಬರ್ತೇವೆ
ಆಯ್ತ್ ಬ್ರೋ
ಯಾವಾಗ
ಬ್ರೋ ನಾವ್ ಹೇಳ್ತೀವಿ ಡೇಟ್ ಹೇಳ್ತಿವಿ ಅವಾಗ ಬರ್ಬೇಕು ಬ್ರೋ
ಹಾ ಡೇಡ್ ಹೇಳಿ ತೀರ
ಹ್ಮ
ಹ ಬಟ್ ನೀವು ಮಿಸ್ ಮಾಡಬರ್ದು ಬ್ರೋ ಅದಕ್ಕೆ ಹೇಳ್ತಾ ಇದ್ದೇವೆ ನಾವು
ಹ್ಮ ಮತ್ತೆ
ಕೆಲ್ಸ ನಮ್ಗೆ ಎಲ್ಲಾ ಮನೇಲಿ ಹೋಗ್ಲ್ತ ನಮ್ಮ ಮಾಡಲ್ಲ ನಾವು ಹ ಅದಕ್ಕೆ ಒಂದ್ ಯಾವ್ದರ ಕೆಲ್ಸ ಆಯ್ತಂತ ನೋಡ್ತಿದ್ದೇವೆ ನಾವು ಹಲೋ
ಹಲ್ಲೋ ಬ್ರೋ
ಅದೇ ಬ್ರೋ ಹೆಂಗ ಕೆಲ್ಸ ಇದೆಯ ಅಲ್ವಾ ಹ ಹಾ ಅದಕ್ಕೆ ಬ್ರೋ ನಿಮ್ಗೆ ಹೇಳ್ತಿದೀವಿ ನಾವು ಮತ್ತೆ ನಡದೆ ಸಮಾಚಾರ ನಿಮ್ ಕಡೆ
ಸದ್ ಬಗ್ಗೆ
ಕೃಷಿ ವ್ಯವಸಾಯ ಏನಿಲ್ಲ ಬ್ರೋ ನಾವ್ ಮಾಡೋದೇ ಇಲ್ಲ ಸುಮ್ಮ ಸುಮ್ಮೊಂದ ಯಾವ್ದರ ಬಿಸ್ನೆಸ್ ಮಾಡ್ಬೇಕಂತ ಇದೇಬರು ನಾವು
ಏನ್ ಬ್ರೋ
ಮಾಡಕಂತಿದ್ದೇವಿ ಇಬ್ರೋ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ದೇವೆ ನಾವು
ಹ ಬಿಸ್ನೆಸ್ ನಿಮ್ಗೆ ನಮ್ಕ್ ಅಷ್ಟೊಂದ ಏನ್ ಗೊತ್ತಿಲ್ಲ ಬಿಸ್ನೆಸ್ ಬಗ್ಗೆ
ಹ ಬ್ರೋ ನೀವು ನಮತರ
ಹಾ ನಿಮ ತರನನೆ ಆದ್ರೆ ನಮ್ ಕೃಷಿ ಬಗ್ಗೆ ಗೊತ್ತಾಗ್ಬೇಕು
ಹಾ ಕೃಷಿ ಏನೇನ್ ಕ ಮಾಡ್ತಿರ್ಬರು ಕೃಷಿಯಲ್ಲಿ
ನಾವು ನಿಮ್ ಬೆಳೆ ಯಾವ್ಯಾವ ಆಗ್ತೀರಾ ಹವು ಎಲ್ಲ ಕೇಳ್ಕಂತಿ
ಬೆಳೆ ಬೆಳೆ ನಾವು ನಾವು ಮಾಡೋದಾ ನಾವವು್ ಮಾಡೋದು ಹತ್ತಿ ತೊಗರಿ
ಹ್ಮ್ ಮತ್ತೆ
ಕ ಕವಳಿ
ಹ್ಮ
ಅದೆಲ್ಲಾ ಮಾಡ್ತೀ ಬ್ರೋ ಅದೇ ನಿಮ್ಗೆ ಒಬ್ಬ ಮತ್ತೆ ಏನೆಲ್ಲ ಅ ನಿಮ್ ಕಡೆ ಮಳೆ ಗಾಳಿ ಹೇಗಿದೆ ಬ್ರೋ ಮೆ
ಹಾ ಪ್ರರ
ಚೆನ್ನಾಗಿದೆ ಇಲ್ವಾ ಮಳೆ ಗಾಳಿ ಹೇಗಿದೆ ಬ್ರೋ ನಿಮ್ ಕಡೆ
ಮಳೆ ಆಗಿದೆ ಬ್ರೋ ಹ್ಮ್ ಬ್ರೋ
ಮತ್ತೆ ಬೆಳೆ
ಇಲ್ಲಿ ಬೆಂಗ್ಳೂರ್ ಪೂರಾ ಮಳೆ ಜಾಸ್ತಿ ಬ್ರೋ ಇಲ್ಲಿ ಎಲ್ಲಿ ಹೊರಗೆ ಹೋಗೋದಾಗೋದು
ಹಾ ನಿಮ್ ಕಡೆ ಊರಲ್ಲ ಏನು ಹೆಂಗಿದೆ ಮಳೆ ಗಾಳಿ
ನಮ ಕಡೆ ಮಳೆ ಮಳೆ ಸಿಕ್ಕಾಪಟ್ಟೆ ಇಲ್ಲ
ಬೆಳೆಗಳು ಹೆಂಗ ಚಲೋ ಬಂದಿದಾವ ಹತ್ತಿ ತೊಗರಿ ಎಷ್ಟ್ ಹೆಂಗ
ಮಳೆ ಇರ್ಲದೆ ಬೇ ಮಳೆ ಇರ್ಲ ದೇ ಬೆಳೆ ಎಲ್ ಬರ್ತ ಬ್ರೋ ರೈತರು ಬಾಳ ಕಷ್ಟದಲ್ಲ ಇದಾರೆ
ಒಣ ಬೇಸಾಯವಾ ಮಳೆ
ಹಾ ಒಬರಿ ಒಣ ಬೇಸ ಇರೋದು ಒಣ ಬಸ ಏನಿದೆ ಈ ಕಡೆ ನೀರಾವರಿನದೆ
ನೀವರು ಹೊರ ಇದ್ರೆ ಬೆಳೆ ಚೆನ್ನಾಗ್ ಬರ್ಬೇಕಲ್ಗುರ
ಬಟ್ ಕ್ಯಾನಲ್ಗೆ ನೀರಿ ಇಲ್ಲಲ್ ಬ್ರೋ
ಹಾ ಮತ್ತೆ ಕೂಡ
ಕೆನಾಲ್ಕ ಏನು ಇರಲ್ಲ ಅದಕ್ಕೆ ರೈತರಿಗೆ ಬಹಳ ಕಷ್ಟ ಆಗುತ್ತಿದೆ
ಹಾ ಬ್ರೋ
ಮತ್ತೆ ಮಾಡ್ಕೊತಿದರು ಅವರು ಅದಕ್ಕೆ
ಹುನ್ ರೀ
ಮತ್ತೆೇನ್ ಮಾಡಡ್ದಬ ಬ್ರೋ ನೀವು ನಮ್ ಕಡೆ ಬಂದೆಬರು ಮೆಸೇಜ್ ನಂಬಲ್ಲಿ ಅ ಅಂತೆ ನಿಮ್ಗೆ ಅಲ್ಲ
ಸದ್ಮಾಮಸ ಕಟ್ಟಿದ್ದಿದ್ದಾರೆ ಬ್ರೋ
ಅಕೆಬರು ಕೇಳಿ ಅಷ್ಟೇ ಲೈನ್ ಆಗಿರಿ ಕಟ್ ಮಾಡ್ಬಾರ್ದ
ಮಾತಾಡು ಮಾತಾಡು
ಹಾ ಹೌದಾ
ಹಾ ಬ್ರೋ
ಹಾ ಮತ್ತೆ ನೋಡದ ಬ್ರೋ ನಿಮ್ ಕಡೆ ಏಜ್ ಎಲ್ಲ ನೀ ನಿಮಗೆಷ್ಟ ಎಷ್ಟು ಸ್ಯಾಲರಿ ಬ್ರೋ ದಿನಕ ನಾ ತಿಂಗಳಿಗೆ
ಹೇಳ್ ಬ್ರೋ
ನಿಮ್ಗೆ ಸ್ಯಾಲ್ರಿ ಎಷ್ಟ ಇದೆ ಬ್ರೋ ನಿಮ
ನಮ್ಗೆ ಶ್ಯಾಲ್ರಿ ಹದಿನೆಂಟು ಇಪ್ಪತ್ ಇಪ್ಪತ್ತೈದು ಸಾವಿರ ಇದೆ
ಇಪ್ಪತ್ತೈದ್ ಸಾವಿರನಾ ಹ
ಸಾರು ಬರುತ್ತೆ
ಹಾ
ನಿಮ್ಗೆ ಕೃಷಿ ವ್ಯವಸಾಯದಲ್ಲಿ ಅಷ್ಟು ಬರುತ್ತದೆ
ಅ ಅಷ್ಟೇ ಲೈನ್ ಆಗಿರಿಬ್ರು ಕಾಲ್ ಬರ್ತ ಇದೆ ಅಷ್ಟೇ ಲೈನ್ಗೆ ಇರಿ ಕಟ್ ಮಾಡ
ಆಯ್ತು ಬ್ರೋ ನೀ ಹಂಗೆ ಮಾಡ್ತಾರ ಬ್ರೋ ಆಯ್ತಾ ಆಯ್ತು ಬ್ರೋ ಬ್ರೋ ಬ್ರೋ ಬ್ರೋ ಎಲ್ಲಂದರು ಬ್ರೋ ಕೂಡ ಮತ್ತೆ ಏನ್ ಬ್ರೋ
ಹಾ ಬ್ರೋ
ಏನನ್ ಪುರ
ಹ ಹಂಗೆ ಮೆಲ್ಕ್ಕೆ ನೀ ನಾ ಮುಂದ್ ಹೊತ ನ ನನ್ನಿಂದ ಬರೀ ಬ್ರೋ ನೀವು ಮಾಲ್ದೇವ್ ಹಯ್ಬೇಕಂತ
ಮಣಕ್ ವೈರ್ ಬ್ರೋ ನೀವು ಹೇಳ್ ಬ್ರೋ ಹ್ಮ್ ಹಲೋ
ಅರೆ ಇ ಮಾ ಕೊಟ್ಟ ಬರ್ತ ಒಬ ಆಚಕತಿ ಆ ಬ್ರೋ ಮತ್ತೇ ನಡ ಬ ನಿಮ್ ಕಡೆ ಮತ್ತೇ ನಡ ನಮ್ ಕಡೆ ಏನ್ ಇಲ್ಲಕ್ಕು ಮಳೆ ಸಿಕ್ಕಾಪಟ್ಟೆ ಬಿಸ್ಲಿದೆ ನಮ್ದ ಬಲ್ಲಿ
ಹ ಬ್ರಾ
ಅದಕ್ಕೆ ಎಸಿ ಅದ ಹಾಕೊಂಡ ಕುಂತಿದ್ದೆ ರೂಮ್ನಿಗೆ
ಹ್ರ ಬ್ರೋ ಮತ್ತೆ
ಮತ್ತೆನಲ್ಲ ನೀವ್ ಹೇಳಬೇಕ
ಮತ್ತೆ ಏನಿಲ್ಲ ಬ್ರು
ಹಾ ಹೌದಾ
ಹನ್ಪಾ ಬ್ರೋ
ಹ ಮತ್ತೆ ನೀವು ನೀವ ಏನ್ ಮಾಡ್ತೀರ ಕೆಲ್ಸ ಕೆಲ್ಸ
ನಾ ಅಲ್ಬರು ಅದೇ ಹಾಲ್ಲಿಡೆರೀ ಕೆಲಸ ಮಾಡ್ತಿ ಬೇಕಾಗಿದ್ದರಲ್ಲಿ ಇದಕ್ಕೆ ಕೆಲ್ಸಕ್ಕಂತ
ನಿಮಗೆ ಎಷ್ಟು ಬ್ರೋ ಸ್ಯಾಲ್ರಿ ಅಂದ್ರ ಅಲ್ಲ
ಹಾ ಬ್ರೋ
ನಿಮಗ್ ಸ್ಯಾಲ್ರಿ ಎಷ್ಟ ಅಂದ್ರ ಅಲ್ ಬ್ರೋ ನೀವು
ನಾವ ಇಪ್ಪತ್ತೈದು ಸಾವಿರ ಬ್ರು
ಮಾಲ್ದಿ ಹಯ್ಬೇಕಂತೋ ಬ್ರೋ ನೀವು ಮ್ಯಾಗೆ ಹೆಬ್ಬಾರ್ದಂತ ಮಸ್ತಿ ಮ್ಯಾಗೆ
ಏನ್ ಬ್ರೋ
ಮಾಲ್ದಿ ಮಾಲ್ದಿ ಮನೆಗೆ ಹೋಗ್ಬೇಕಂದರು ಬ್ರೋ ನೀವ್ ಮಸ್ತಿ ಮಿ ಆಗ ಎಬ್ಬಾರ ಇಲ್ಲ ಕೆಳನಿಂದ ತಗೋಬೇಕಂತ ಬ್ರೋ ಯಾರಿಗಾರ ಹೇಳಿ ಬಾ
ಈ ತೊಗೋಂಡ ಹೋಗ ಬ್ರೋ ನಾವು ಬರ್ಲ
ನಿಮ್ ಮನೆಗೆ ಹೇಳಿದಾರಂತೆ
ನಮ್ಮ ಮನೆಗೆ ಯ್ರೂ ಪಣ ಹಚ್ಚಿಲ್ಲ ಬ್ರೋ
ಹಚ್ಚಿದ್ದೆ ಅದಕ್ಕೆ ಬ್ರೋ ಅದಕ್ಕೆ ಹಚ್ಚಿದ್ದಾರೆ
ಯದಕ್ಕೆ ಬ್ರೋ
ಮಾಲ್ದೇವ ದಕ್ಕೆ
ಯದಕ್ಕ ಬ್ರೋ ಗೊತ್ತಿಲ್ಲ ನಮಗೆ
ಬ ಬರ್ರಲ್ಲ ಬರಿ ಬ್ರೋ ನೀವ ಮೊದ್ಲೆ
ನಾ ಬರ್ತೀ ಬ್ರ ನೀವು ಅವರು ಹುಡುರ್ ಬಿಟ್ಟು ಹೊರಗೆ ಬರಿ ಬ್ರೋ
ಒಳಗೆ
ಹೊರಗ್ ಬರ್ ಬ್ರೋ
ಹಾ ಹೇಳಿ ಬ್ರೋ ಮತ್ತೆ ಏನಿದೆ ಸಮಾಚಾರ
ಮತ್ತೇನಲ್ಬ್ರೋ ನಾವ್ ಇಲ್ಲಿ ಒಲ್ಲಪರ
ಒಂದು ನಿಮಿಷ ಇ ಬ್ರೋ ಮಾಲ್ದಿ ಒಯ ಒಯ್ಬೇಕಂತ ನಿಮ್ಮ್ ಮನೆಯಿಂದ ಫೋನ್ ಬಂದಿದೆ ಅಂತ ಬ್ರೋ ಹಲೋ ಹಾ ಮತ್ತೇನ್ ಮಾಡಡುದ ಬ್ರೋ ನಿಮ್ ಕಡೆ
ಇನ್ನು ಮೂವತ್ ಸೆಕೆಂಡ್ ಇದೆ ಬರು.
ಅದೇ ಬ್ರೋ ಮೂವತ್ ಸೆಕೆಂಡ್ ಮಾತಾಡ್ಬಿಡಿ ಮತ್ತೆ.
ಎ್ರ.
ಮೂವತ್ ಸೆಕೆಂಡ್ ಅಷ್ಟೇ ಮತ್. ಕಡಬರು ಮತ್ತೆ ನಡೆ ಏನೆಲ್ಲ. ನಾಳೆ ಬರ್ಬೇಕ್ದು ನಿಮ್ದು. ಹ. ಹಾ. ಬೋ ಸರಿ ಬೋ ಎಡ್ತನ.
ಆಯ್ತು. ಬೋ ಡನ್ ಆಯತ್ ಬ್ರೋ.